ಹಾ ಹೇಳು ಮಾದೇವಿ
ಹಾ ಬಸಮ್ಮ ಆರಾಮ್ ಇದೆಯಾ
ಹ್ಞೂ ಆರಾಮ ಅದಿನಿ ನೋಡವ ನೀನು
ನಾನು ಆರಾಮಿದ್ದೀನಿ ಮನೆಗೆಲ್ದ ಆರಾಮಾರ
ಹ್ಞೂ ಆರಾಮದಾರ ನಿಮ್ಮನ್ಯಾಗ ನಿಮ್ಮಪ್ಪ ನಿಮ್ಮಾಯಿ ನಿಮ್ಮಮ್ಮ ನಿಮ್ಮ ಅಕ್ಕ ನಿಮ್ಮ್ ಅಕ್ಕನ ಮಕ್ಳ ಎಲ್ಲಾರು ಅರಾಮದಾರ
ಎಲ್ರು ಆರಾಮ್ದಾರ ನೋಡ ಅಲ್ಲಿ ಅಮ್ಮ ಅಜ್ಜಿ ತಮ್ಮ ಆರಾಮದರೆನ್
ಹ್ಞೂಂ ಆರಾಮ ಆಧಾರ್ ನೋಡುವ
ಫೋನ್ ಹಚ್ತಾರ
ಯಾ ಹಸ್ತಾರಾ
ಹ್ಮ್ ಏನ್ ನಡ್ದವ್ಂತ ಕೆಲ್ಸ ಅಲ್ಲಿ
ಅಲ್ಲಿ ಏನಿಲ್ಲ ಅವ್ರ ಕಂಪ್ನಿ ಕೆಲ್ಸಕ್ ಹೋಗ್ತಾರ
ಹ ಹಾ ಏನ್ ಕಂಪನಿ ಯಾವ ಕಂಪ್ನಿ
ಹ ಇವಾಗ ಅದು ಬಟ್ಟಿ ಒಲದಿರಲ್ಲ ಮಿಷನ್ದ
ಇದು ಬಟ್ಟೆ ಕಾರ್ಖಾನೆದಾಗ ಹಾ ಹಾ ಫ್ಯಾಕ್ಟ್ರಿ ಹ್ಮ್ ಹ್ಮ್
ಅ್ರ ಕೆಲ್ಸಾಕ ಕೊಗತಾರ ಹ್ಮ್
ಹೌದಾ ಎಷ್ಟ ಕೊಡ್ತಾರ
ಅದೇ ಹೆಂಗಂದು ಪೇಮೆಂಟ್ ಕೇಳಿಲ್ಲ
ಹ್ಮ್ ಹ್ಮ್
ಪೇಮೆಂಟ್ ಎಲ್ಲ ಕೇಳಲ್ಲಾನ
ಕೇಳಲ್ಲ ಸುಮ್ಮ ನಮ ಚಂದ ನೋಡ್ಕ ಅಂದ್ರ ಸಾಕು
ಸರಿನ್ ಕೊಡ್ತಾರ ಅಂತ ಮುಂಚಿಕೆ ಇದ್ರೆ ಇವಾಗ ಗೊತ್ತಿಲ್ಲ ಮತ್ತತ್ ಅದೇನ ಏರ್ಸ್ಕೊ ಹೋಗ್ತಾರಲ್ಲ ಪೇಮೆಂಟ್ ಜಾಸ್ತಿ ದಿನ ಇದ್ದಂಗೆಲ್ಲ
ಹೌದೌದು ಸರ್ವಿಸ್ ಆದಂಗೆಲ್ಲ ಎರಸ್ತಾರ
ಹ್ಮ್ ಹೋಗ ಎಷ್ಟ ಆಗ್ಯದನ್ ಗೊತ್ತಿಲ್ಲ
ನಿಮ್ಮ ಅಪ್ಪ ಏನ್ ಮಾಡ್ತಾನ
ಊರಾಗದರ
ಊರಗದರ
ಹ್ಮ ಬಂದಾರಾ ನಾ ಮುಂಚೆ ಅಕ್ಕ ನಾವಪ್ಪಾ ಅದು ಆಮ್ಲೆನ್ಸ್ ಓಡ್ಸ್ತಿದ್ರಾ
ಆಮ್ಲೇಸಾ
ಹ ಅದು್ ಬಿಟ್ಟಂದು ಹ ಹಞ ಸೆಕೆಂಡ್ ಪೂಸ್ ತ ಕಲ್ತಾರಾ
ಹಾ ಹಾ
ಆ ಡಿಗ್ರಿನ ಕಂಟಿನ್ಯೂ ಇತ್ತೇನೋ ಬಿಟ್ಟಾರ ಅವಾಗ ಇದು ಅಮಸ್ತ್ ಜಾಬ್ ಅವಾಗಿತಾ
ಹ್ಮ್
ಹ ನಪೇರು ಬಿಟ್ಟಾರಪ್ಪಾ
ಅದು ಬಿಟ್ರ ಕೆಲ್ಸ
ಹ್ಮ ಬಿಟಾ
ಯಕ
ಹ ಅದೇನ ಹ್ಮ್ ಎಕ್ಕೋ ಬಿಟ್ರು ಅದನ್ನ ಸಣ್ಣರಿದು ಇನ್ನ ಅಷ್ಟೊಂಗ ಗೊತ್ತಿದ್ದಿಲ್ಲ ಅವಾಗ ಬಿಡ್ತಾರ ಒಂದು ಕ್ರಷರ್ ತಗೊಂಡಿದ್ವಿ
ಹ್ಮ್ ಹ್ಮ್
ಕೃಷರ ಓಡ್ಸ್ಾರೆ
ಹೌದಾ
ಹ್ಮ್
ಹ್ಮ ಈಗ ನಿಮ್ಮ ಮಮ್ಮಿ ಮತ್ತೆ ನಿಮ್ಮ ಅಣ್ಣ ಅದಾರ
ಇಲ್ಲ ಅಲ್ಲಿ ನಮ್ ಸಣ್ಣವರ ಅದಾರ
ಹಾ ಹಾ
ಅಲ್ಲ ನ ಮಿರ್ತ
ಹೌದಾ
ಹ್ಮ್
ಹ್ಮ್ ಹ್ಮ್ ಮತ್ತೆ
ಮತ್ತೇನು ನೋಡೋ
ಏನಲ್ಲ ಊಸ ಆಗೇತ್ ನ ನಿಮ್ದ
ಹ್ಮ ನಮ್ದ ಆಗೇತ್ ನೋಡ
ಹ್ಮ್ ಇವತ್ತ ನಮ್ಮ್ ಮನೆಯಲ್ಲಿ ಇನ್ನು ದತ್ತರಿಗ್ ಭಾಗಮಗ ಹಕತಾರ
ಇ
ಇಗ ಮದ್ುವವೆ ನಮ್ಮ್ ಅಕ್ಕನ್ ಮಗಿಗೆ ಮದ್ವೆ ಆಐ್ತಲ್ಲಾ
ಹಾಂ ಹಾಂ
ಆ ಮದ್ವೆೆ ಸಲಂದ ಮತ್ತೆ ಮನ ಕೌ ಹ್ಮ್ ನಮ್ಮ ಅಕ್ಕ ಬೇಡ್ಿಕೆ ಅಂದಳ ದೀರ್ ನಮಸ್ಕಾರ ಆಗ್ತೀವ ಅಂತಿ ಅವಾಗ ನಮ್ಮ ನಮ್ಮ ಅಕ್ಕನ ಮಕ್ಳು ಇಲ್ಲೇ ಇರ್ತಾರ ಅವ್ರ ಇಬ್ರು ನಮ್ಮ್ ಅಕ್ಕನ್ ಮಕ್ಳಮ್ಮವಾರ್ ಬೆಲೆ
ಹಾ ಹಾ
ಇಲ್ಲಿ ಇರ್ಲ್ಲ ಏನೋ ಸುಮ್ನೆ ಕೆಲ್ಸಕ್ ಹೋಗಂಗ ಹೋಗ್ಯಾರ ಅದು ಸ್ವಲ್ಪ ಅವಾಗ ಎತ್ತಿಿನ ಗಾಡಲಿಂದ ಬಿದ್ದಿದ್ರು ಅವಾಗ್ಲಿಂದ ನಮ್ ಮಗಳಿಗೆ ಆರಾಮ ಆಗ್ಲಿ ಅಂತ ಬೇಡ್ಕ ಹಾ ಅದಿಕ್ಕೆ ದೀ ನಮಸ್ಕಾರ ಆಗ್ತಾವ ನನ್ ಮಗಳು ಚೆನ್ನಾಗ್ ಆರಾಮ ಆಗ್ಲನ್ ಬೇಡ್ಕಂದದ್ಕ ಹೆಂಗಿದ್ರು ಮದ್ವನ್ ಹತ್ರ ಬಂತಲ್ಲ ಅದಕ್ಕೆ ಹೋಗಿ ಬಂದ್ರೈತ ಅಂತೇಳಿ ಇವತ್ತ ನಮ್ಮವರುೂ ನೋಕತಾರ ಇವತ್ತ ಮನಿ ಕೌದಿ ಎಲ್ಲಾ ಮಾಡಿವಿ
ನೀ ಹೋಗಲ್ಲಾನ
ನಾನು ಹೋಗ್ಬೇಕಂದೆ ನನ್ಗೊಂದು ಸ್ವಲ್ಪ
ಪ್ರಾಬ್ಲಮ ಏ ನ
ಹಾ ಅದಕ್ಕೆ
ಹ್ಮ್ ಹ್ಮ್ ಹೋಗಿದ ಎಲ್ಲ ಒಂದ್ಸರ ನಾ ಹುಡುಗಿದ
ಹೂಞ ಹೋಗಿನಿ ಒಂದ್ೆರಡ್ ವರ್ಷದಿಂದ ಹೋಗಿನಿ ನೋಡ ಇದು ಭಾಗಮಗಿ
ಚಂದದಲ್ಲ
ಭಾರಿ ಸಕ್ಕತ ಆ ಗೈತೆ ಚಂದ ಐತೆ ಅಂದ್ರೆ ನಾನು ಎದ್ರ್ದ
ಭಾಗಮಹಿದ ಸ್ಟೋರಿ ಅದರಲ್ಲಿ ಕೇಳೀರಿ
ಹ್ಮ ಅವಾಗೇ ಕೇಳಿದ್ನನೆ ಈ ಸ್ವಪ್ ನೆನ್ಪದಂಗಗ್ಯದ ಹೇಳ್ತೆ
ಹ್ಮ್ ಹೇಳ್ತನಿರ ಆ ಅದು ಭಾಗ್ಯವಂತ ಕೆದಡ ಅದು ಮೊದ್ಲು ಭಾಗ್ಯವಂತಿ ವಿಜಯನಗರ ಸಾಮ್ರಾಜ್ಯದ ಒಬ್ಬ ರಾಜನ ಹತ್ರ ಇರ್ತಾಳಂತ ಅಲ್ಲಿ ಇರಾನ ರಾಜಗೇನ ಅದು ವಿದ್ದ ನಡದಿರುತ್ತಂತ
ಒಂದು ಆರಾಧ್ಯ ದೈವ ಈತ ಭಾಗ್ಯವಂತಿನೇ ಇರ್ತಾಳಂತ ಆದದ್ರಲ್ಲಿ ಆ ದೇವ ಹೆಸ್ರು ಬೇರೆ ಇರುತ್ತಾ ಆದ್ರ ಹೆಸರು ಸ್ವಪ್ ನೆನ್ಕಿಲ್ಲ ಆ ಆ ತಾಯಿ ಅಂತ ಇವತ್ ನೀವ್ ಇದ್ದಕ್ ಹೋಗ್ಬೇಡ ಇವತ್ ಒಂದಿನ ಬಿಟ್ಬಿಡು ಅಂತ ನಾನ ಆತ ರಾಜ ಏನ್ ಮಾಡಾ್ತಾನಂತ ನಿನ್ನ ಮಾತ ನ ಯಾಕೆ ಕೇಳಿ ನಾವು ಹೋಗೇ ಹೋಗ್ತೀನ ಅಂತೇಳಿ ಆ ತಾಯಿ ಮತ್ ಧಿಕ್ಕರ್ಸಿ ಹೋಗ್ತಾನಂತ ಮಾತ್ ಕೇಳಾರ್ದ ಹೋಗ್ತಾನಂತ ನೀ ನನ್ ಮಾತಿಗೆ ಗೌರವ ಕೊಡಲ್ಲ ನಿನ್ನಲ್ಲಿ ನಂ ಏನು ಗೌರವನೇ ಇಲ್ಲ ನೀ ನನ್ ಮಾತ ಬೆಲೆನೇ ಇಲ್ಲ ಅಂತೇಳಿ ಹ ಎಲ್ಲಿ ನನಗ್ ಗೌರವ ಸಿಗುತ್ತಾ ಎಲ್ಲಿ ನ್ಯಾಯ ಇರುತ್ತ ಅಂತಲ್ಲ ಹೋಗ್ ನನ್ ಹ ಹ ಹಾ ಅಲ್ಲಿ ಹೋಗಿ ನಾನ ಎಲ್ಸ್ತೀನಿ ಅಂತ ಂತೇಳಿ ಅವ್ನಿಗೆ ರಾಜನಿಗೆ ಶಾಪ ಕೊಟ್ಟು ಹೋಗ್ತಾಳಂತ
ಹ್ಮ ಹ್ಮ
ಶಾಪ ಕೊಟ್ಟೋಗನ ಇಲ್ಲಿ ಹ ಕತ್ಗ ಅದಲ್ಲ ಅಲ್ಲಿ ಭೀಮ ನದಿಯ ಅರಿೀತಲ್ಲ
ಹೌದು
ಆ ಅವಾಗ ಅಲ್ಲಿ ಭೀಮಾ ನದಿಗೆ ಅಲ್ಲಿ ಬಂದು ಒಂದು ಕಾಜಿನ ಕಾಂಬರ್ ರೂಪದಾಗ ಬಂದಲ್ಲಿ ಸೇರ್ತಾಳ ಾಳಂತ ಅದು ಕಾಜಿನ ಕೊಂಬದೊಳಗ ಒಂದ್ ಸರ್ಪ ರೂಪ್ದಾಗ ಬರ್ತಾಳಂತ ಇಲ್ಲಿ ಒಬ್ಬ ಕುರುಬ ಇರ್ತಾನಂತ ಆ ಕುರುಬನಿಗೆ ಇದು ಭಾಗ್ಯವಂತಿತ ಹೊಲಿತಾಳಂತ ಹ ನಾ ಬರ್ತೀನಿ ನನ್ ಕರ್ಕೊಂಡ ಹೋಗ ು ನಾ ಬರ್ತೀನಿ ನಾ ಕರ್ಕೊಂಡ್ ಹೋಗು ಅಂತ ಅವ್ನಿಗೆ ಒಬ್ಬವನಿಿಗೆ ಆಾಕನ್ವನಿ ಕೇಿಸಸ್ತಿರುತ್ತಂತ ಹ ಕುರುಬ ನನ್ಗೆ ಯಾರೋ ಏನೋ ಇದ ದೆವ್ ಇರ್ಬಹದು ಯಾರೋ ಏನಾದ್ರು ಮಾಡಷರ ನನ್ ನನ್ಗೆ ಯ ನನ್ಗಷ್ಟೇ ಕೇಳುತ್ತಾ ಏನ್ ಇರ್ಬಹುದು ಅಂತೇಳಿ ಅದನ್ನ ಭಯ ಪಡ್ಕೋ ಅಂತ ಹೋಗ್ತಿರ್ತಾನ ಒಂದ ದಿನ ಅವ್ನಿಿಗೆ ಕಾಣಸ್ಕೋತಾಳ ನಾವ್ ಬರ್ತೀನಿ ನನ್ ಕರ್ಕೊಂಡ್ ಹೋಗು ನಾ್ ಬರ್ತೀನಿ ನ ಕರ್ಕೊಂಡು ಹೋಗೋ ಕೇಳ ಕಾಜಿನ ಕೊಂಬೆ ರೂಪ್ದಾಗ ಸರ್ಪ ರೂಪ್ದಾಗ ಕುೂಂತತಿರ್ತಾರ ಭಾಗ್ಯವಂತಿ ಹಾ ಕೇಳ್ತ ಕೇಳನ ಅವತ ಹೋಗಿ ಏನ್ ಮಾಡ್ತಾನ ನಿಮ್ಮ್ ಊರಿನ್ ಮಂದಿಿಗೆ ಹೇಳು ಹೋಗಿ ನಾ ಇಲ್ಲೇ ಬಂದ ನೆನೆಸ್ತೀನಿ ಆ ನನ್ಗೊಂದ್ ಗುಡಿ ಕಟ್ಬೇಕಕ್ ನೀವು ಅಂತೇಳ ಅವ್ ನೀಗ್ ಹಳ್ತಾಳ ಕುರ್ಬನಿಗೆ ಮತ್ತ ಹೋಗಿ ಊರನ್ ಮಂದಿಿಗೆ ಎಲ್ಲರಿಗ ಕರ್ಕೊಂಡ್ ಬರ್ತಾನ ದೊಡ್ಡ ದೊಡ್ಡವರ್ ಮಂದಿ ಇರ್ತಾರಲ್ಲಾ ಊರಾಗ ಅವ್ರನ್ನ ಕರ್ಕೊ ಬಂದಾಗ ಹ ಅವ್ರ ಕಣ್ಣೀಗ ಆದ್ರ ಕಾಣಲ್ಲಂತ ಆ ಹ ಆ ಕಾಜಿನ ಕಂಬನು ಕಾಣಲ್ಲ ಸರ್ಪನು ಕಾಣಲ್ಲ ಕಾಣಲ್ಲಂತ ನೀವ ಹುಚ್ಚಾದಿ ನೀನು ನೀ ಸುಮ್ ಸುಮ್ನೆ ಹೇಳಕ್ೊಂತಿದಿ ಇಲ್ ಯಾ ಕಂಬ್ ಕಂಬನ ಇಲ್ಲ ಯಾ ಸರ್ಪನುೂ ಇಲ್ಲ ನೀ ಎಲ್ಲಾ ಸುಳ್ಳು ಹೇಳ್ತ ನೀನ್ ಅಂತೇಳಿ ಅತಿಿಗೆಲ್ಲಾ ಊರ್ ಮಂದ ಎಲ್ಲಾ ಬೈತಾರ ಬೈತಾರ ಅಂತ ಆತ ಏನ್ ಮಾಡ್ತ ತನ ನೀ ನನ್ ಕಣ್ಣಿಗೆ ಅಷ್ಟೇ ಕಾಣ್ತಿತಿ ಬೇರೆಯವ್ರಿಗೆ ಯಾರಿಗೆ ಕಾಣಲ್ಲ ನಾ ಇದೇ ನ ಅದೇ ಸಾಯ್ತೀನಿ ಅಂತ ಹೇಳ ಅನಾನ ಅವಾಗ ಪ್ರತ್ಯಕ್ಷ ಆಗ್ತಾಳಂತ
ಹ್ಮ್ ಹ್ಮ್
ಕಾಜಿನ ಕೊಂಬಿಂದ ಸರ್ಪ ಹೊರಗ ಬಂದ್ ಊರ್ ಮಂದಿ ಎಲ್ಲ ಅವಾಗ ಗೊತ್ತಾಗತ್ತಂತ ಚಂದ ಮೆರವಣಿಗೆ ಅದು ಮಾಡ್ಕೊಂಡ ಅಲ್ಲಿ ಒಂದು ಗುಡಿ ಕಟ್ಟೆ ಇವಾಗ ಗುಡಿ ಮೊದ್ಲ ಸಣ್ಣದಿತ್ತು ಇವಾಗ ದೊಡ್ಡಡೆ ಕಟ್ಟಿಲ್ಲ
ಹೌದು
ಹಾ ಆ ಕಾ ಆ ಕಾಜಿನ ಕಂಬ ಕೂಡ ಅಲ್ಲೇ ಐತಿ ಇ ನಂಗ ಗುಡಾಗ ನೋಡಿದಿ
ನಾ ನೋಡಿಲ್ ನೋಡ ಅದು
ಕಂಬ ಆದ ಆ ಗುಡಿ ಅಂದ್ರೆ ದೇವಸ್ಥಾನದ ಒಳಗಡೆ ಐತ್ ನೋ ಕಾಜಿನ ಕಂಬ ಇಂದು ಯಾರ ಊಡಿಯದು ತುಂಬತಾರ ನೋಡ ಉಡಿಯದು ತು ತೆನ ಬೇಡ್ಕೊಂಡಿರ್ತಾರಲ್ಲಾ ಅಲ್ಲಿ ಅಲ್ಲಿನೂ ಕಾಣ್ತಾ ಇಲ್ಲಿ ಫಸ್ಟಿಗೆ ಹೋಗನ ಕಾಣ್ತ
ಚಾರ್ಜರ್ ಐತಿ ಚಾರ್ಜರ್
ಬಾರಿ ಚನ್ ಬಾರಿ ದೊಡ್ ಪವಾಡಾದ ಅದು ಮತ್ತ ಆ ತಾಯಿ ಆ ತಾಯಿ ನನ್ ಯಾರ್ ಬೇಡ್ಕೋತಾರ ನೋಡು ಅವರು ಭಕ್ತಿಯಿಂದ ಬೆಡ್ಕೊಂಡ್ ನನ್ಗೆ ಯಾರು ಅದೇನೋ ಒಂದ್ ಅರಿಕೆ ಇರುತ್ತವಾ ನನ್ಗ ಅದು ಯಾವದ ಒ ಸಿಡಿ ಹ ಸಿಡಿ ಆಡೋದ ಒಂದು ಅರಿಕೆ ಅಂತಂದ ಹ ಅದು ಎತ್ತನ್ ತಿನ್ಬಂಡಿ ಒಂದು ಅದ ಕಂಬಕ್ಕ ಅದು ಇವು ಇವು ಕಂಠಿಗಳ ಇರ್ತವ
ಹ
ಅವ ಬೆನ್ನಿಗ್ ಹಾಕೊಂಡು ಸಿಡಿ ಆಡಿದ್ರ ನ ಅವ್ರಿಗೆ ಅವ್ರ ಏನ ಬೇಡ್ಕೋತಾರ ಅವ್ರ ಏನ್ ಇಷ್ಟ ಪಡ್ತಾರ ಆ ಬೇಡಿಕೆ ಎಲ್ಲ ನ ಈಡೇರಿಸ ನನ್ ಭಕ್ತಿಯಿಂದ ಬೇಡ್ಕೊಂಡವ್ರಗ ಅಂತೇಳಿ ಹೇಳ್ತಂತ
ಹಾ ಹಾ
ಹಾ ಅದು ಕೂಡ ಅದು ಒಂದ್ ದೇವ್ರ ಕೊಟ್ಟ ತಂಗ್ಯಾಗ ಶಿವರಾಜ್ ಕುುಮಾರ್ ಫಿಲಿಮ ತಗದಾರ ನೋಡತ
ದೇವ್ರ ಕೊಡ್ತಂಗಗೆಗ
ಹ್ಮ ದೇವರು ಕೊಟ್ಟ ತಂಗ ಹಾ ಲಾಸ್ಟ್ಗ ಅದು ಸಾಂಗ್ ಬರುತ್ತ ನೋಡದ್ರ ಒಂದು ಸಿಡಿ ಆಡೋದು ನೋಡಿದ ಪಿಚರ್ ಹ್ಮ ಅಲ್ಲೇ ನೋಡ್ ಹ್ಮ ಅದೇ ಅದೇ ಮತ್ತ ಇನ್ನೊ ಒಂದು ಸಾಂಗ್ ಅದ ಒಂದು ಅಕ್ಕ ತಂಗಿಯರದ ಅಬರ್ದ ಅಕ್ಕನ ಗಂಡ ಸಾಯಲಿ ನಮ್ಮ ಮದ ಅಕ್ಕನ್ ಗಂಡನ್ ಮದವಿ ಆಕ್ತನ ಅಂತೇಳಿ ಬೇಡ್ಕೊಂಡಿರ್ತಾಳಂತ ತಂಗಿ ಅದನು ಆದ್ ನೋಡು ಅ ನಾಕ ಅಂದ್ರೆ ಸ್ವಂತ ಅಕ್ಕನೇ ಸಹಿಸ್ತಿತ್ತ ಮದ್ೆ ಹೋಗಬಬೇಕ ಅಂತಂದು ಲಾಸ್ಟ್ಗ ಇದನ್ನ ಸಿಡಿ ಆಡ್ತ ಬೇಡ್ಕೊಂಡಾಗ ಅದು ಕೊಂಡಿ ಚುಚ್ಚಕೋ ಅಂದ್ರೆ ನೀ ಏನಂತ ಬೇಡ್ಕೊಂತಿದಿ ನೀ ಅದ ಮುಂಚೆೇಳು ಅಂದ್ರೆ ಕೊಂಡಿದ್ದಿನ್ಗ ಹೋಗ್ ಚುಚ್ತದ ಇಲ್ಲಾಂದ್ರೆ ಚುಚ್ಚಲ ಅಂತ ಅಂದಾಗ ಅಕ್ಕನ ಗಂಡ ಸಾಯಲಿ ನಮ್ಮ್ ಅಕ್ಕನ ಗಂಡನ್ ಮದ್ವಿ ಆಗ್ತೀನಿ ಅಂತ ಬೇಡ್ಕೊ ದಿನ ಅಂತ ಹೇಳ್ತಾಳಂತ
ಹೌದು
ಅವ ಹಾ ಅವಾಗ ಆ ತಾಯಿ ಕಾಳಿ ಕಾಳಿ ರೂಪ್ದಾಗ ಬಂದು ಅಕಿನ ರಕ್ತ ಕಾಯಿ ರಕ್ತ ಕಾಯಿ ಸಾಯ್ತಾಳಂತ ಅಕ್ಕಿ ಅಂದ್ರೆ ಅಲ್ಲ ಅದೇ ಅಲ್ಲ ಅವ್ರ ತಂಗಿಯ ಅವ್ರಕ್ಕ ಮುಂಚಕೆ ಸಾಯ್ತಾಳ ಅಂದ್ರೆ ಅಕ್ಕನ ಗಂಡ ಸತನ್ ಅಕ್ಕನ್ ಗಂಡನ್ ಮದ್ವಿ ಆಗ್ತನ ಅಂತ ಮದ್ ಇವೆಲ್ಲ ಹಾಕ್ತಾಳ ಹಾಗಿದ ಮತ್ತ ಅರಿಕಿ
ಇರ್ತದಲ್ಲ ಹೌದು
ಹರಕಿ ತೀರ್ಸಕಂತೆ ಗುಡಿಗ್ ಹೋದಾಗ ಜನ ಎಲ್ಲಾ ಇರ್ತಾರ ಹಾಕೊಂಡ ಮತ್ತತ್ ಅರಿಕಿ ತೀರ್ಸ ಮತ್ತ ಈ ನಾ ಸಿಡಿ ಆಡ್ತಂತ ಕೇಳ್ಕೊಂಡಿರ್ತ ಅಲ್ಲ ಅದು ಕೊಂಡಿತರ ಇದ್ದದ್ದು ಅದು ಬೆನ್ನಿನಾಗ ಹಾಕಿರ್ದು ಇರುತ್ತಲ್ಲಾ ಅದು ಕೊಂಡಿ ಚುಚ್ಚಕ್ ಹೋದಾಗ ಅದು ಚುಚ್ಚದೇ ಇಲ್ಲ ನೀವು ಸತ್ಯ ಹೇಳಿದ್ರೆ ಕೊಂಡಿ ಹೋಗುತ್ತಾ ಇಲ್ಲ ಅಂದ್ರರು ಅದು ಚುಚ್ಚೋದೇ ಇಲ್ಲ ಅಂತ ಹೇಳ್ತಾರಂತವ್ರು ಅಲ್ಲಿ ಎಲ್ಲಾ ಪೂಜಾರಿ ಅವರು ಅಕ್ಕಿ ಕಡ ಅವನ್ ಕರ್ದು ಏತಾಳಂತ ಅವಾಗ ಗೊತ್ತಾಗುತ್ತಂತಕ್ಯಾಕ್ ಅಕ್ಕನ್ ಗಂಡಗನ ಗೊತ್ತಾಗತ್ತಂತ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಗತ್ತಂತ
ಹೌದಾ ಹೂವ ಎಷ್ಟ ಚಂದ ತಿಳ್ಕೊಂಡನೆೆಲ್ಲ ಕತಿ ಚಂದ ಐತೆ ಅಂದ್ರ ನಾನ್ ತಿಳ್ಕಂದಿನಿ ಕಮ್ಮಿ ನೆನ್ಪ ಹೋಗತ್ ನ ಹ ಸ್ವಲ್ಪ
ಹ್ಮ ನಾ ಕೇಳಿನಲ್ಲಾ ನೆನಪ ಅದ ನಾ ಗುಡಿಗ ಅದು ಹೋದಾಗ ಅಲ್ಲಿ ಎಲ್ಲ ಮತ್ತೆ ಅಲ್ಲಿ ಒಂದು ಗುಡಿ ಮುಂದ ಒಂದು ಒ ಕಲ್ಲ ಕಲ್ಲು ಇರುತ್ತೆ ನೋಡ ಒಂದು ಗುಂಡಗಲ್ ತರ
ಹ್ಮ್ ಅಂದ್ರೆ ಆ ಆ ಭಾಗ್ಯವಂತಿ ಒಂದ ರಾಜರ ಮನೆಿತನದ ಇರ್ತ ಅನ್ನೆ ಹ
ಆಚಾರ್ ಮನೆ ತಂದು ಆರಾಧ್ಯ ದೈವ ಆಗಿರ್ತಾಳಕ್ಕಿ ಭಾಗ್ಯವಂತಿ ಅಕಿಂದ ಅಲ್ಲಿ ರಾಜ ಅಕಿನ ಮಾತಿ ಮೀರಿಂದ ತೊರ್ದ್ ಇಲ್ಲಿಗ್ ಬಂದ್ ನೆಡತಾಳಂತ
ಹೌದಾ
ಹ್ಮ್
ಹಾ ಹಾ ಬಾರ ಚನ ಚಲ ಅಂದ್ರು ಬಾಳ ನಾವವು ಏನ್ ಭಕ್ತಿಯಿಂದ ಬೇಡ್ಕಂತೀವಿ ಅದೆಲ್ಲಾ.
ಅಷ್ಟೇ ಸ್ವಲ್ಪ ಸ್ಟೋರಿ ಅದ ಯೂಟ್ಯೂಬ್ನಾಗ ಬರುತ್ತ ನೋಡ್ ಫಿಲಿಮು ಬರ ಚೆಂದ ಅದ. ಕೆ ನೋಡ್ಬೇಕು
ಅದೇ ನೋಡಮ್ಮ ಒಂದ್ಸಲ ಕೇಳ್ತ. ನಾನ್ ಆದ್ರೂ ಅವಾಗೇ ಕೇಳ್ತಿದನಿ ಇವಾಗ ಅಂತ. ಕೇಳಿಲ್ಲವಾ ನೆನಪಿಲ್ಲ ನಮ್ ಜಾಸ್ತಿ.
ಹ್ಮ್ ಹ್ಮ್ ನಾ ನೋಡ್ತೀವಲ್ಲ ಅವಾಗವಾಗ ನಂ ಗೊತ್ತು.
ಅದೇ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
ಬಾರ ಚೆನ್ನಾಗಾಯ್ತು ಬಿುಡು ಅಂದ್ರೂ ಬಾ ಸ್ವಪ್ ದೂರ ಆಗುತ್ತಾ ಇಲ್ಲಿಂದ ಅಲ್ಲಿಗೆ. .
ಎಲ್ಲಿ. ಈಗ ಸುರ್ಪುರ್ಲಿಂದ ಘತ್ತರಗಿ ಸಸ ಲೇಟ್ ಆಗ. ಲೇಟ್ ಆಗುತ್ತೆ. ತಿಂದ್ರ ನೀ ಎಷ್ಟ್ ಗಂಟೆ ಕರ ಬಿಡು ಅದನ್ನ ಯಾವಾಗ ಹೋಗ ಮುಟ್ಟುತ್ತೀವಿ ಅನ್ನೋದೇ ಗೊತ್ತಿಲ್ಲ ಆ ತರ ಕರ್ಕೊಂಡ್ ಹೋಗ. ದಾರಿ ಗೊತ್ತಾ ನ ಗಾಡ ಹೋಗಿದ್ದ ಜಲ್ದಿ ಮುಡ್ತವ ಯಾಕಂದ್ರ ನಮ್ದನು. ನಮ್ಮ ಮಾಮಾರ್ ಮಕ್ಳ್ದ ಅದು ಜವಳ ತಗ್ದಿರ್ ನೋಡು. ಅಲ್ಲಿಗೆ ಬೇಡ್ಕಿದ್ರ ರಾತ್ರಿ ಎಷ್ಟಕಂತತ್ರ. ಹಾ ಹನ್ನೊಂದ್ ಗಂಟೆ ಕಂದ ಬಿಟ್ಟಿದೀವಿ ಬೆಳಗ್ಗೆಂಗ ಹೋಗ್ ಮುಟ್ಟಿದ್ ಅನ್ನೋದೇ ಗೊತ್ತಿಲ್ಲಾ.
ಹೌದೌದು ಅಂದ್ರೆ ಬೆಳಿಗ್ಗೆ ಟೈಮ್ ಆದ್ರೆ ದಾರೆ ಸಾಗುತ್ತಾ.
ರಾತ್ರಿ ಹೋದ್ರ ಸ್ವ ಬೆಳಿಗ್ಗೆ ಎಲ್ಲ ದರ್ಶನ್ ಅದ ಆಗುತ್ತಾ ಹೊಳಿ ಜಳಕ ಆಗುತ್ತಲ್ಲಾ. ಸ್ವಲ್ಪ ರಾತ್ರಿ ನೋದ್ರೆ ಎಲ್ಲಾ ಅವರು ದೇವ್ರದು ಮಾಡೋರು ಏನಾರ. ಹರಕಿ ಗಿರ್ಕಿ ಒಂದ್ ದಿನ ಮುಂಚಕ ಹೋಗ್ಬೇಕು ಅಂದ್ರೆ ಅವೆಲ್ಲಾ. ಅರಿಕೆ ಅದು ಮುಡ್ಸಕನ ಆಗುತ್ತೆ ಯಾಕಂದ್ರೆ ಜಾಸ್ತಿ ಜನ ಬರ್ತಾರಲ್ಲ. ಅಲ್ಲಿ ಶುಕ್ರವಾರಕ್ಕೊಮ್ಮೆ ಜಾತ್ರೆ ಇದ್ದಂಗೆ ಇರುತ್ತಾ.